ಹಲೋರಿ ಗುಡ್ ಮಾರ್ನಿಂಗ್.
ಹಾ ಗುಡ್ ಮಾರ್ನಿಂಗ್ ಹೇಳಿ ಆಯ್ತಾ ಟಿಫನ್ ಆಯ್ತಾ.
ಆ ಟಿಫನ್ ಆಯ್ತು ನಿಮ್ದ್ ಆಯ್ತಾ.
ಹೂ ನಮ್ದು ಆಯ್ತು.
ಹ್ಮು
ನಾವ್ ಇವತ್ತು ಟಿಫನ್ ಇಲ್ಲ ಕಣ್ ಮೇಡಮ್ ನಾವ್ ಇವತ್ತ್ ಏನ್ ಮಾಡಿದಿವಿ ಗೋ ತ್ತ ಮಟನ್ ಮಾಡಿದ್ವಾ ಸ್ಪೆಷಲ್ ನಾನ್ ವೆಜ್ಜ್. ಅದಕ್ಕೆ ಅದೇ ಇತ್ತಾ ಅದ್ನೇ ಊಟ ಮಾಡಿದ್ವಿ.
ಓ ಹೌದಾ ನೀವು ಮಟನ್ ಎಲ್ಲಾ ತಿಂತೀರಾ.
ಹಾ ನಾ ನಾನ್ ವೆಜ್ಜೆ ಜಾಸ್ತಿ.
ಹ್ಮು ಏನೇನ್ ತಿಂತೀರಾ ನಾನ್ ವೆಜ್ಜ ಅಲ್ಲಿ.
ನಾವು ಚಿಕ್ಕನ್ನು, ಮಟನ್ನು, ಫಿಶು ಎಲ್ಲಾ ತಿಂತೀವಿ ಅಂದ್ರೆ ಪಿಗ್ಗು ಅವು ಬಿಟ್ಟು.
ಆ ಎಲ್ಲಾ ತಿಂತೀವಿ ಅಂದ್ರಲ್ಲ ಪಿುಗ್ಗು ಅವು. ನಾವು ಚಿಕ್ಕನ್ನು, ಮಟನ್ನು, ಫಿಶು ತಿಂತೀವಿ.
ಹ್ಮು ಹ್ಮು. ಅಂದ್ರೆ ನಾವು ಗುರುವಾರ ತಿನ್ನಲ್ಲ ರಾಘವೇಂದ್ರ ಸ್ವಾಮಿ ನಡ್ಕಂತೀವಿ ಸೋ ಸೋಮವಾರ ತಿನ್ನಲ್ಲ
ಆ
ಮತ್ತೆ ಇನ್ನು ಅಮಾಸ್ಯೆ, ಹುಣ್ಣಿಮೆ ತಿನ್ನಲ್ಲ ದೇವ್ರ ಪೂಜೆ ಜಾಸ್ತಿ ಮೇಡಮ್ ನಮ್ದು.
ಹೌದಾ
ಹ್ಮು
ಮತ್ತೆ ಏನ್ ಮಾಡ್ತಿದಿರಾ ಮೇಡಮ್.
ಏನಿಲ್ಲ ಸುಮ್ನೆ ಕೂತ್ತಿನಿ.
ಮನೇಯಲಿ ಅಪ್ಪ, ಅಮ್ಮ
ಹಾ ಎಲ್ರೂ ಚೆನ್ನಾಗಿದ್ದಾರೆ ನಿಮ್ಮ್ ಮನೇಯಲ್ಲಿ.
ಹ್ಮು ಹಾ ನಮ್ಮ ಮನೆಯಲ್ಲೂ ಚೆನ್ನಾಗಿದ್ದಾರೆ ಎಲ್ರೂ ಚೆನ್ನಾಗಿದ್ದೀವಿ. ನಮ್ಮ ಅಮ್ಮ ಇದ್ದಾರೆ ಅವರಿಗೊಂದ್ ಸ್ವಲ್ಪ ಹುಷಾರಿಲ್ಲ. ಹ್ಮು ಅವರೊಂದ್ ಸ್ವಲ್ ಲ್ಪ್ ಏಜ್ ಆಯ್ತಲ್ಲ ಸ್ವಲ್ಪ ಮೆತ್ತಗಾಗ ಹೋಗಿದ್ದಾರೆ ಅವ್ರಗೊಂದ್ ಸ್ವಲ್ಪ ಹುಷಾರಿಲ್ಲ. ನೆನ್ನೆ ಬಂದಿತ್ತು ನಮ್ಮ್ ಅಮ್ಮ ನೋಡ್ಕೊಂಡು.
ಹಾ
ಹ್ಮು ಸ್ವಲ್ಪ ಬಾಟ್ಲ್ ಹಾಕ್ಸ್ಬೇಕು ಅದಕ್ಕೆ ನಾಳೆ ನಾಡಿದ್ರಾಗ್ ಹಾಕ್ಸಣ ಅಂತೇಳಿ.
ಹಾ
ಹ್ಮ್ ಅವರೇ ತುಂಬಾ ವೀಕ್ ಆಗ್ಬಿಟ್ಟಿದ್ದಾರೆ ನಮ್ಮಮ್ಮ.
ವಯಸ್ಸಾದ್ಮೇಲೆ ಅಷ್ಟೇ ಮತ್ತೆ.
ಹ್ಮ್ ವಯಸ್ಸಾಗ್ಬಿಟ್ಟೈತಲ್ಲ.
ಹ್ಮ್
ಅದಕ್ಕೆ. ನಮ್ಮ ಅಣ್ಣನೇಂಣ್ತಿ ಇದಾರೆ. ನಮ್ಮ ಅಣ್ಣನೇಂಡತಿ ಇದ್ದಾರೆ ಆದ್ರೆ ನಮ್ಮ ನಮ್ಮನ್ ನೋಡ್ಕೊಲ್ಲಾ ಟೈಮ್ ಸರಿಯ ಊಟ ಕೊಡಲ್ಲ ವಯಸ್ಸ ಆದ್ರಗೂಟ ತಾನೆ ಮೈನು. ಹ್ಮ ಅವ್ರು ಸರಿಯಾಗಿ ಊಟನೇ ಕೊಡಲ್ಲ ಅವರು ವಯಸ್ಸಾಗಿರೋ ಹಂಗಾಗಿ ಅದು ಗ್ಯಾಸ್ಟ್ರಿಕ್ ತರ ಆಗಿ ಇಲ್ಲ ಕಾಯಿಲುಗಳೆಲ್ಲಾ ಅಂಟ್ಕೊಂಡು ಪಾಪ ಮೆತ್ಗಾಗ್ ಹೋಗ್ಬಿಟ್ಟಿದ್ದಾರೆ. ಏನು ಇಲ್ಲ ಶಕ್ತಿನೇ ಇಲ್ಲ ಇಲ್ಲಿ ನಮ್ಮ್ ಅಕ್ಕರ್ ಮನೆ ಇದೆ ಇನ್ನೊಂದು ದು ಅವಕ್ಕರ್ ಮನೆ ಹತ್ರ ಹೋಗಕು ಆಗ್ತಾ ಇಲ್ಲ ಅವ್ರ ಕೈಲಿ ಅಷ್ಟು ನಿಶ್ಯಕ್ತಿ ಆಗೋಗ್ಬಿಟ್ಟಿದ್ದಾರೆ. ಹಾ ಬ ಅದೇ ಡಾಕ್ಟ್ರು ಸ್ವಲ್ಪ ಬಾಟ್ಲುಗಳು ಹಾಕ್ಸ್ರಿಗೆಲ್ಲಾ ಬಾಯಿ ಕಟ್ಟಿಸಬೇಡ್ರಿ ಎಲ್ಲಾ ತಿನ್ಸ್ರಿ.
ಹ್ಮ್
ಅಂತ ಹೇಳಿದಿದ್ದಾರೆ ಏನ್ ಮಾಡದು ಮೇಡಮ್ ನಮ್ಮಂಮ್ಮುಂದೆ ಚಿಂತೆ ನನಿಗೆ.
ಹ್ಮ್
ರಾತ್ರಿಗ ಇಲ್ಗೂ ಮಾತಾಡೋಣ ಅಂದ್ರೆ ಮಾತಾಡಕ್ಕೇ ಫೋನ ಅಲ್ಲಿ ಮಾತಾಡಕ ಮನ್ಸಿಲ್ಲ ಅಮ್ಮುಂದೆ ಚಿಂತಾಗ ಹೋಗಬಿಟ್ಟ
ಹ ಏನಾಗಲ್ಲ ಬಿಡ್ರಿ ಹುಷಾರಾಗ್ತರ.
ಹ್ಮ್ ಮತ್ತೆ ಏನ್ ಊಟ ನಿಮ್ದು.
ನಮ್ದು ಮೊಳಕೆ ಕಳ್ಸಾರು ಅನ್ನ ಮುದ್ದೆ.
ಫೇವ್ರೇಟ್ಕಂಡ್ರಿ ನಮ್ಗೆ ಮೊಳಕೆ ಕಾಳ್ ಸಾರು ಅಂದ್ರೆ ಫೇವ್ರೇಟ್ ಸಾಂಬಾರ್ ಅದು ನಮ್ಗೆ ಅಷ್ಟ ಅಷ್ಟು ಇಷ್ಟ ಮಟನ್ ಸಾರಿಗಿಂತ ಮಳಿಕೆಕಳ ಸಾರು ಅಂದ್ರೆ ಅಷ್ಟು ಇಷ್ಟ ನಮಗೆ. ಹ್ಮ್ ಈಗಾ ಅದೇ ನಮ್ಮಮ್ಮರಿಗಿ ಸ್ವಲ್ಪ ಕಳ್ಸಿದ್ರೆ ಮುಗಿತಿತೆ.
ಹಾ
ಅದು ಮಟನ್ನು ತಂದಿದ್ವಿ ಮಟನ್ ಫಸ್ಟ್ ಮಾಡಿದ್ವಿ ಮಟನ್ ಖಾಲಿ ಆತಾ. ತಲೆಕಾಲ್ ತಂದಿದ್ವಾ ಅದು ಹುರ್ದಿಟ್ಟಿದ್ವಿ ಅದನ್ ಮಾಡಿದ್ವಿ ಅದು ಇವತ್ತು ಕ್ಲೋಸ್ ಆತು. ಏನು ತಂದಿಲ್ಲ ಮೇಡಮ್ ಅದನೆಲ್ಲಾ ಇಮ್ಮ ತಲೆ ಕಾಲು ಒಂದ್ಸ ಒಂದ್ ಒಂದ್ವರೆ ಕೆ ಜಿ ಎರಡ್ ಕೆಜಿ ಮಟನ್ ಒಂದ್ ಸತಿ ಒಂದ್ ಊಟಕ್ ಸಯ್ ಕಣ್ರಿ ಮೇಡಮ್ ನಮ್ಮನೆಗೆ. ಜನ ಜಾಸ್ತಿ.
ಹೌದಾ ಅಷ್ಟೊಂದ್ ಜನಾನ.
ಹ್ಮ್ ಬಾಳ ಜನ ಒಂದ್ ಹತ್ ಹದ್ನೈದ ಜನ ಇದ್ದೀವಿ ಒಂದ್ಸತಿ ಊಟಕ್ಕೆ ಸಯ್ ಒಂದ್ವರ ಕೆ ಜಿ ಎರಡ್ ಕೆ ಜಿ ಮಟನ್ ಬೇಕಾತ ಒಂದ್ಸತಿ ಊಟು
ಹೌದು ಬೇಕಾಗುತ್ತೆ ಮತ್ತೆ ಅಷ್ಟೊಂದು ಜನಕ್ಕೆ.
ಆದ್ರೂ ಏನ್ ಪರವಾಗಿಲ್ಲ ನಾವು ಒಂದೇ ಊಟಕ್ಕಾಗ್ಲೇಳು ಸಿಸ್ಟಮೆಟಿಕಾಗ್ ಮಾಡ್ಕೊಂಡು ತಿಂತೀವಿ ಮೇಡಮ್ ನಮ್ಗ ಇಷ್ಟ ಆದಾಗ ನಾವ್ ಏನು ಕೇಳಲ್ಲ. ನಾವ್ ಆಗ ಈಗ ನ ತಿನ್ಬೇಕ ತಿನ್ಬೇಕಕ್ ಅಷ್ಟೇ ಸರ್ವಾತ್ತಾಗಿರ್ಲಿ ಹೋಗ್ತನ್ ತಿನ್ಬೇಕ್ ಅಷ್ಟೇ ಮೇಡಮ್ ನಾವ್
ಹಾ
ಹ್ಮ್ ಚಿಕನ್ ಜಾಸ್ತಿ ಇಷ್ಟ ಪಡಲ್ಲ ನಾವು
ಹಾ
ಮಟನ್ನೇ ಇಷ್ಟ ಆದ್ರೂ ಮಟನ್ನು ಇಷ್ಟ ಅಂದ್ರೆ ಸಿಕ್ಕಾ ಪಟ್ಟೆ ರೇಟ್ ಆಗ್ಬಿಟ್ಟಿದ್ ಇವಾಗ ಲಿಂಗಾಯ್ತ್ರು ಎಲ್ಲಾ ತಿನ್ನಕತ್ತ ಹಾಕೊಂಬ ಬಿಟ್ರೆ ಎಲ್ಲ ರೇಟ್ ಆಗ್ಬಿಡ್ತಿ ಇವಾಗ
ಹಾ ಹೆಂಗೆ ಕೆಜಿ ಮಟನ್ನು
ಕೆ ಜಿ ಏಳ್ನೂರ ಇಪ್ಪತ್ತು ಮೇಡಮ್
ಅಯ್ಯೋ ಒಂದ್ ಕುರಿನ ತಗೋಬೋದಲ್ರಿ
ಏಳ್ನೂರ ಇಪ್ಪತ್ತು ಮಾರ್ಕೆಟ್ ಅಲ್ಲಿ ಅದು ನಾವ್ ಕಂಡಾರಲ್ಲ ಅವ್ರು ಯಾವಾಗ್ಲೂ ಅಲ್ಲೇ ಕಟ್ ಮಾಡ್ಸೋದು ಅದಿಕ್ಕೆ ನಾವ ಏನ್ ಮಾಡಿದ್ವಿ ಸ್ವಲ್ಪ ನೋಡ್ಕಡ್ರಿ ಅಂತೇಳಿ ಆರ್ನೂರ್ ಎಂಬತ್ತಕ ಹಾಕ್ಸ್ಕೊ ಬಂದಿದ್ವಿ ಕಂಡಾರಲ್ಲ ಅದಕ್ಕೆ ಅಯ್ಯಯ್ಯೋ ಪಟ್ಲಿ ಮಟ್ಟ ಮೇಡಂ ಹ್ಮ ಪಟ್ಲಿದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮೇಡಮ್ ಹ್ಮ್
ಹ್ಮ್ ಇನ್ನ ಚೆನ್ನಾಗ್ ಊಟ ಮಾಡಿದೀರಾ
ಹ್ಮ್ ಮೇಡಮ್ ಎಲ್ಲ ಮೂರ್ ದಿವ್ಸದಿಂದ ನಾನ್ ವೆಜ್ ಜೊತೆಗೆ ಮುಳಗಿ ಹೋಗ್ಬಟ್ಟಿದೆ ಮೇಡಮ್
ಹೌದಾ
ಹ್ಮ್ ಅದಕ್ಕೆ ಏನ್ ಮಾಡಿದ ಗೊತ್ತಾ ಚಪಾತಿ ಮಾಡ್ಕೊಂಡಿದ್ವಿ ಮಟನ್ ಸಾಂಬಾರ್ಗೆ ದೋಸೆ ಮಾಡಿದೀವಿ ಅದಕ್ಕೆ ವೆರಿ ವೆರೈಟಿ ಮಾಡ್ಕೊಂಡು ತಿಂತಾ ಇದೀವಿ ಮಟನ್ ಸಾಂಬಾರ್ಗೆ.
ಹ್ಮ್ ಮುದ್ದೆ ಚಪಾತಿ ದೋಸೆ ಹ್ಮ
ಹ್ಮ ಪಸ್ನೇ ದಿವ್ಸ ಮುದ್ದೆ ಎರಡನೇ ದಿವ್ಸ ದೋಸೆ ಆಮೇಲೆ ಚಪಾತಿ ಈ ತರ ಮಾಡ್ ತಿಂದವಿ ಖಾಲಿ ಆತು ನಾಳೆ ಮತ್ತೆ ಏನ್ ಮಾಡ್ಬೇಕು ಅಂತ ಚಿಂತೆ ನಾಳೆ ಇಲ್ಲ ದೇವಸ್ಥಾನಕ್ಕೆ ಹೋಗ್ತಿ ಮೇಡಮ್ ನಾಳೆ ಏನು ಮುಟ್ಟಲ್ಲ ಶನಿದೇವರ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗ್ತವಿ ನೀವ ಹೋಗಲ್ಲ ಮೇಡಮ್ ಯಾವ ದೇವಸ್ಥಾನಕ್ಕೂ.
ನಾಳೆ ನಾವು ಶಂದೆ ದೇವಸ್ಥಾನಕ್ಕೆ ಹೋಗ್ತೀವಿ.
ಹೌದು ಮೇಡಮ್ ಶನಿ ಶನಿವಾರ ಹೋಗ್ಬೇಕು ಮೇಡಮ್ ಬಾರಿ ಒಳ್ಳೇದು ಶನೇಶ್ವರಗಿಂತ ದೊಡ್ಡ ದೇವ್ರೆ ಅದು ಇಲ್ಲ ನೀವು ಹೋಗಿ ಮೇಡಮ್ ಯಾವಾಗ್ಲೂ ನೀವ ಹೋಗ್ತಿರಿ
ಹ್ಮ್ ನಾವು ಹೋಗಿ ಎಳ್ಳ ದೀಪ ಹಚ್ಚಿ ಬರ್ತೀವಿ
ಹ್ಮ ಮೇಡಮ್ ಹ್ಮ್ ಹ್ಮ ಎ ನಾವು ನಾಳೆ ಸ್ಕೂಟಿಲಿ ಹೋಗ್ತಿದ್ವಿ ಸ್ಕೂಟಿ ಇಲ್ಲಏ ನಾಳೆ ಬಸ್ಸಗ್ ಹೋಗ್ತವಿ ಮೇಡಂ ಬಸ್ ಬಸ್ಗೆ ಹೋಗ್ಬಿಟ್ಟು ಬರ್ತೀವಿ
ಹ್ಮ್ ಯಾರ ಯಾರ ಹೋಗ್ತೀರಾ
ನಮ್ಮ ಅಕ್ಕ ನಾವು ಹೋಗ್ತವಿ ನಮ್ಮಕ್ಕ ನಮ್ಮಕ್ಕ ನಾವು ಮತ್ತೆ ನಮ್ಮ ತಂಗಿ ಮಗ ಬರ್ತ ಅಂತದಾನೆ ನೋಡ್ಬೇಕು ಮೇಡಮ್
ಬಸ್ಸಲ್ಲೇ ಹೋಗಿ ಬರ್ತೀರಾ.
ಬಸ್ಸಿಗೆ ಹೋಗೋಣ ಅಂತ ನಮ್ಮ ತಂಗಿ ಮಗ ಬೈಕಲ್ಲಿ ಹೋಗೋಣ ಅಂತ ಹೇಳ್ತಿದಿದ್ದಾರೆ ಹಾಗಾದರೆ ಬೈಕಲ್ಲಿ ಹೋಗ ಆದ್ರೆ ಮೂವರ್ ಹೋಗ್ಬೇಕಲ್ಲಾ ನಮ್ಮ್ ಅಕ್ಕಮ ಬಿಟ್ಟು ಹೋಗ್ಬೇಕತ್ ಅದಕ್ಕೆ ಚಿಂತೆ ಮಾಡಿ ಬಸ್ಸಿಗೆ ಹೋಗೋಣ ಅಂತ ಹೇಳ್ತಿದ್ವಿ ಮೇಡಮ್ ನೋಡ್ಬೇಕು
ಹ್ಮ್
ಮತ್ತೆ
ಮತ್ತೆ ಹೇಳಿ ನಿಮ್ದು ಊಟ ಆಯ್ತಾ
ಹ್ಮ್ ಜಸ್ಟ್ ಇವಾಗ ಆಯ್ತು ಸ್ವಲ್ಪ ಪಾತ್ರೆದ ತೊಳ್ಕೋಬೇಕು ಮಡಮ್
ಹ್ಮ ಎಷ್ಟು ವಾರದಿಂದ ಹೋಗ್ತಿದ್ದೀರಾ ದೇವಸ್ಥಾನಕ್ಕೆ
ನೀ ಹೋದ್ರೆ ಆರನೇ ವಾರ ಮೇಡಮ್
ಹಾ
ಈಗ ಹೋದ್ರೆ ಆರನೇ ವಾರ ಒಂಬತ್ತು ವಾರ ಹೋಗ್ಬೇಕು ಅಂತ ಹೇಳಿದ್ರು
ಹ್ಮ್
ಅದಕ್ಕೆ ಈಗ ಆರನೇ ವಾರ ಆಗುತ್ತೆ ಮೇಡಮ್
ಹ್ಮ್
ಹಾ ಆರನೇ ವಾರ ಹೋಗ್ತಿವಿ ಮೇಡಮ್ ಹ್ಮ್
ವಾರ ಹೋದ್ರೆ ಮುಗಿಯುತ್ತೆ
ಹಾ ಮೇಡಮ್
ಹ್ಮ್
ಹೌ ಹ್ಮ ಮೂರ್ ವಾರ ಹೋಗ್ಬೇಕು ನಾವೇನು ಒಳ್ಳೇದ ಆಗ್ತಾತೆ ಅಂದ್ರೆ ಹೋಗ್ತಿರ್ತಿವಿ ಮೇಡಮ್ ನ
ಹ್ಮ್ ನಿಮಗ್ ಹತ್ರ ಆಗುತ್ತಾ
ಹ್ಮ ಮೇಡ್ ಹತ್ರ ಅಂದ್ರೆ ಹದ್ ನೈದು ಕಿಲೋಮೀಟ್ರು
ಹಾ
ಹ
ಒಂದಿನ ಎಲ್ಲ ಹೋಗೋದ್ ಬರದೇ ಆಗೋಗುತ್ತೆ
ಹ್ಮ
ಹ್ಮ
ಹ
ಮೂರ್ ದಿಸದ್ದು ಕ್ಲಿಯರ್ ಮಾಡಿ ಆಕ್ತವಿ ಮತ್ತೆ ಅದೆ ಹ ಹ ಹೇಳಿ ಮೇಡಮ್ ಇಲ್ಲಿ ಯಾರ ಫೈನೆನ್ಸ್ ಬಂದಿದರು ಮೇಡಮ್ ಮಾತಾಡ್
ಓ ಹೌದಾ ಫೈನಾನ್ಸ್ ಎಲ್ಲ ತಗೊಂಡಿದ್ದೀರಾ ನೀವು
ಓ ಸಿಕ್ಕಾಪಟ್ಟೆ ತಗೊಂಡಿದ್ವಿ ಮೇಡಮ್ ಡೈಲಿ ಕಟ್ಟೋದ ಹದು ಕಟ್ಟದೆೇ ಕಟ್ಟದೆೇ ಕಟ್ಟದೆೇ ನಮ್ಮಂಗ ಫೈನಾನ್ಸ್ ಯಾರು ಮಾಡಿಲ್ಲಾ ಬಿಡ್ರಿ ಮೇಡಮ್ ನೀವ್ ಆಗ್ಬಿಟ್ರೆ ಎದರ್ಕೊಡಬಿಡ್ತಿರ
ಹೌದ ಕನಡ್ರಿ ಲೋನ್ ಫೈನಾನ್ಸ್
ಯ್ ನಾವು ಡೈಲಿ ಬರೀ ಅದೇ ವರ್ಕ್ಔಟ ಏನ್ ಆ ಕಡೆ ತಗೋದು ಈ ಕಡೆ ಆಗೋದು ಈ ಕಡೆ ತಗೋದು ಆ ಕಡೆ ಎಲ್ಲ ಅ ಟರ್ಣವರ್ ಮಾಡ್ಕೊಂಡ್ ಹೋಗ್ತವಿ ಮೇಡಮ್
ಹ್ಮ್ ಬಡ್ಡಿ ಎಲ್ಲಾ ಜಾಸ್ತಿ ಇರುತ್ತಲ್ವಾ
ಹತ್ತ ಸಾವಿರಕ್ಕೆ ಎರಡ್ ಸಾವಿರ ಮೇಡಮ್. ಹತ್ತ ಸಾವಿರಕ್ಕೆ ಎರಡ್ ಸಾವಿರ ಮುರ್ಕ ಕೊಡ್ರಿ ಅಂದೆ ಈಗ ಇಪ್ಪತ ಸಾವಿರಕ್ಕೆ ನಾಲ್ಕಕ ಸಾವಿರಾ ಮುರಡ್ಕೊಂಡ ಹದ್ನಾರು ಸಾವಿರ ಕೊಡ್ತಾರೆ ಮೇಡಮ.
ಹು
ನಾವು ಹೊದ್ವಾ ನಾಳೆ.
ಎ ಬಿಡಿ ಬಾಳ ಬಡ್ಡಿ ಆಯ್ತು ಹು
ಒನ್ಸ್ ಲೇಪ ಕೀ ಬರೇ ಬಡ್ಡಿಲೇ ಇದಾಗ್ಬಿಡತ ಮೇಡಮ ನಮ್ಮ ಜೀವನಾ ಏನ ಮಾಡೋದು ಬಡ್ಡಿ ಬಡ್ಡಿ ಕಟ್ಟಿ ಕಟ್ಟಿ ಸೋತ ಹೋಗ್ಬಿ ಟುಡೇನ್ಸ್. ಮತ್ತೆ
ಮತ್ತೆ ಹೇಳಿ ಎಷ್ಟ ಫೈನಾನ್ಸ್ ಲ್ಲ ತಗೊಂಡಿದ್ದೀರಾ.
ನಾವು ತಿಂಗಳ ಪೈನಾನ್ಸ್ ಒಂದ ಎರಡು ಮೇಡಮ.
ಹು.
ಮತ್ತೆ ಡೈಲಿ ಫೈನಾನ್ಸ್ ಒಂದ ಮೂರ ಮೇಡಮ.
ಹಾ ಹಾ
ಮತ್ತೆ ಒಂದು ವಾರದ ಪೈನಾನ್ಸು.
ಅಯ್ಯೋ ಅಯ್ಯೋ ಒಂದಐದಾರ ಆಯ್ತತ್ತಾಲ್ಡ್ರಿ.
ಹು
ಹು ಹೆಂಗ ಮ್ಯಾನೇಜ ಮಾಡ್ತೀರಾ ನಿಮ್ದ ಅಂಗಡಿ ಇದೆಯಲ್ಲ.
ಮೇಡಮ ಕಟ್ಟೋದು.
ಹು
ಮೇಲೆ ಬ್ಯಾರಲ್ ತುಂಬೆತಿನ ನೋಡ ಹೋಗು.
ಹು ತುಂಬಾ ಕಷ್ಟ ಇರುತ್ತೆ ಬಿಡು.
ಪಿಗ್ಮ ಹೌದು ಮೇಡಮ್ ಮತ್ತೆ ಮಳೆ ಬಂದಿಯಾ ಮೇಡಮ್ ನಿಮ್ಮ ಕಡೆ.
ಇಲ್ಲಾ ಸೋನೆ ತರಾ ಬಂದಿತ್ತು.
ಹು
ಸರಿ ಆಮೇಲ ಮಾಡ್ತಂತಿನಿತಗೋಳ್ರಿ.
ಆಯ್ತು ಮೇಡಮ ಓಕೆ ಥ್ಯಾಂಕ ಯು.